ಹೊ
ಹಾ ಹೇಳಿ ಸ
ಸರ್ ನೀವು ಅವಾಗ್ಲೇ ಯಾರು ಫೋನ್ ಮಾಡಿದ್ರಲ್ಲ ನೀವ ಜನೂರು ಹೊಸೂರ ಅವರ ಸರ್ ನೀವು
ಹೌದು ಸರ್ ಹೌದು
ಹ ಜನರು ಸರ್ ನಾವವು ಇವಾಗ ತುಮಕೂರ ಅವರು ಸರ್ ನಮ್ಗ ಬೇರೆ ಇದ ಕೊಟವ್ರೆ ಅವ್ರ ಎಲ್ಲ ಹೊರ್ ಹೊರ್ಗಡೆ ಹೋಗೋರ ಸರ್ ಅವರು ರು ನೆಕ್ಸ್ಟ್ ನೀವು ಇವಾಗ ಎಷ್ಟು ತಿಂಡ ಹೇಳಿದ್ರೆ ನೀವು ಅವಾಗ್ಲೇ ನೀವು ಸರ ಅವ್ರ ಜೊತೆ
ಸರ್ ಅವ್ರ ಜೊತೆ ಒಂದ್ ದಸ ದೇಡ್ ದಸ
ಒಂದು ದಿನ ಸೋಮವಾರ ಅಂತ ಹೇಳೋರು ಅಂತ ಹೇಳೋರು ಬ ಬರ್ದವ್ರೆ ನಾವು ಇವಾಗ ಮಂಗಳೂವಾರ್ಡಿದಿಂದ ಪುನಃ ಎಲ್ಲಾನ ಇದ್ ಮಾಡ್ತವಿ ಸರ್ ನಾವ ಇವಾಗ
ಆ ಸ
ಇವಾಗ ಬರ್ಕೊತಿದೀವಿ ನಾವು ಕಾಪಿ ಎಲ್ಲಾನು ಮಾಡ್ತಾಿದೀವಿ ಇವಾಗ ನಿಮ್ಮ ಹಬ್ಬದ ಬಗ್ಗೆ ವಿಚಾರವನ್ನು ಇನ್ನ ಒಂದಷ್ಟು ಜನಕ್ಕೆ ತಿಳಿಸ್ಬೇಕು ಅಂತ ಸರ್ ನಾವು ಮಾಡ್ತಿರೋದು ಇದನ್ನ ಮ ಸರ ಹೇಳಿರ್ತಾರೆ ಅನ್ಸುತ್ತ ತ್ತೆ
ಸರ್ ಹೇಳಿದ್ರು ಸರ್.
ಮಂಗ್ಳುವಾರ್ದ್ದು ನೀವು ಇನ್ ಮೇಲೆ ಇವಾಗ ಹೇಳ್ಬೋದ ಸರ್ ನೀವ್ ಇವಾಗ. ಯಾವು ಯಾವುರ್ ಹಬ್ಬ ಸರ್ ದು ಇನ್ನೊನ್ಸತಿ ಹೇಳಿ.
ಸರ್ ಜಿನ್ನೂರ್ ಮಾರಿ ಹಬ್ಬ ಅಂತ ಸರ್ ಅದು.
ಅ ಜನ್ರುಗ್ ಮಾರಿ ಹಬ್ಬಾ ಅಂತಾನ.
ಹಾ ಹೇಳಿ ಸರ್ ಇವಾಗ ಜನೂರು ಮಾರಿ ಹಬ್ಬ ಮಂಗ್ ಸೋಮ್ವಾರ ಎಲ್ಲ ಬೇ ಸ್ವಲ್ಪ ಸ್ಪೀಡ್ ಮಾಡಿ ಸರ್.
ಅ ಸ.
ಹ ಸೋಮಾರ ಎಲ್ಲಾ ಅದೇನ ಹೇಳಾ ಬರ್ದವ್ರೆ ಸ್ವಲ್ಪ ನಾನೇ ಹೇಳ್ತೀನಿ.
ಅಸ.
ಸರ್ ಇವಾಗ ಪೆಂಜಿನ್ ಸವ ನೀವ್ ಕಸ್ಕಂಡು ಸುತ್ತ ದೇವಸ್ಥಾನ ಸುತ್ತ ಸುತ್ಬುಟು.
ಹ ಸರ್.
ಒಬ್ರು ಮನೆಗ್ ಹೋಗಿ ತೆರ್ಥ ಇಡುಸ್ಕೊಂಡು ಬರ್ತಾ ಇದ್ರೆ ಸೋಮ್ವಾರ ಮಧ್ಯರಾತ್ರಿ ಹನ್ನೆರ್ಡ್ ಗಂಟೆ ಆಗಿರುತ್ತೆ ಸರ್.
ಹ ಸರ್ ಸೋಮ್ವಾರ ಅಲ್ಲ ಸರ್ ಮಂಗ್ಳವಾರ.
ಆಮ್ ಮ ಮಂಗ್ಳ್ ಒ ಸೋಮ್ ಮಧ್ಯೆ ಮಂಗ್ಳವಾರ ಬೆಳಗ್ಗೆ ಬೆಳುಗಿನ್ ಜಾವ ಆಗಿರುತ್ತೆ ಸರ್. ಹನ್ನೆರ್ಡ್ ಗಂಟೆ ಹಾಂ ಸರ್ ಹಾ ಮಧ್ಯರಾತ್ರಿ ಆಗಿರುತ್ತೆ ಹಾ ಸರ್ ಹೇಳಿ ಹೇಳಿ ಇವಾಗ ನೆಕ್ಸ್ಟ್ ನೀವು ಹೇಳಿ ಸರ್ ಇವಾಗ.
ಮಧ್ಯರಾತ್ರಿ ಆದಾಗ ಎಲ್ಲಾ ಬರ್ತಾರ ಸರ್ ನಡಕ ಬಂದು ಬಿರ್ ಬೇಗ ಬೇಗ ಬಂದು. ಅವ್ರಗೂ ಹೊಟ್ಟೆ ಹಸ್ದ್ಬುಟ್ಟಿರುತ್ತಲ್ಲ ಸರ್ ಊಟ್ ಊಟ್ ಮಾಡ್ಕೊಂಡ್ ಮನಿಕತ್ತರೆ ಸರ್. ಅದ್ ಅಷ್ಟೇ ಸರ್ ತಿರ್ಗ ಬುಧವಾರ ಬೆಳಿಗ್ಗೆ ಮಾಡ್ಹೋಗಿತರೆ ಸರ್.
ಮಡೆ ಯಾವ್ತರ ಸರ್ ಮಡೆ ಹಂಗೆ ಎಲ್ಲ ಎಲ್ಲಾ ಊರೊರು ಎಲ್ಲಾ ಗ್ರಾಮದವ್ರು ಈತರ ಸರ್ ಅದ್ನ.
ಹಾ ಸರ್ ಎಲ್ಲಾ ಗ್ರಾಮದವ್ರು ಉಯ್ತಾರೆ ಸರ್. ಹ ಸರ್ ಬುದ್ವಾರನು ಗಂಡ ಸರ್ ಮಾಡಲ್ಲ ಸ.
ಯಾವ್ ಸರ್ ಮಾಡ ಅಂದ್ರೆ ಮಾಡ ಅಂದ್ರೆ ಯಾವ್ತರ ಸರ್ ಅದು ಮಣ್ಣೂನ್ ಮಾಡ್ಕೇನೆ ಸರ್ ಇಲ್ಲಾಂದ್ರೆ ಹ ಮಣ್ಣೂನ್ ಮಡ್ಕೇನೆ ಸರ್ ಅದು. ಸರ್ ನಮ್ಮ ಈ ಕಡೆ ಎಲ್ಲಾ ಮಣ್ಣುನ್ ಮಡ್ಕೆನು ಉಯ್ಯಲ್ಲ ಜಾಸ್ತಿ.
ಈ ಕಡೆ ಉಯ್
ಕೆ ಒಂದ್ ಪಾತ್ರ ಒಂದ್ ಪಾತ್ರ ಅಂತ ಇಟ್ಕಾಬಿಡ್ತ ಒಂದ್ ಪಾತ್ರೆ ಅಂತ ಇಟ್ಕಬಿಡ್ತಾರೆ ಸರ್ ಸರ್ ಆ ಪಾತ್ರಲ್ಲೇ ವರ್ಷ ವರ್ಷ ಅದ್ನ. ಅದ್ರಲ್ಲೇ ಮಾಡ್ತಾರೆ ಸರ್.
ಹ ಸರ್ ಅಲ್ಲಿ ಮಾಡ್ಬೋದು ಸರ್ ಅಂದ್ರ ಅದು ಪಾದ ಹೇಳಿದ್ ಇತಾರ್ ಒಬ್ರ ಇಬ್ರ ಅಷ್ಟೇ ಸರ್ ಹೆಂಗುಸ್ರು ಮಾತ್ರ. ಎಲ್ಲಾ ಜಾಸ್ತಿ ಮಣ್ಣುನ್ ಮಡ್ ತಳಕೆನೆ ಜಾಸ್ತಿ ಸರ್.
ಎಲ್ಲಾ ಮಣ್ಣನ್ ಮಾಡ್ಕನೆ ಸರ್ ಅಲ್ಲುವೇ.
ಮಣ್ಣನ್ ಮಾಡ್ಕಾನೇ ದೇಸ್ತಿಿಸ.
ಸರ ಎಲ್ಲ ಪ್ರತಿಯೊಬ್ರೇ ಮತ್ತೆ ದೇವ ದೇವ್ರಗೆ ಪಲಾರ ಮಾಡ್ತಾರೆ.
ಹ ಸರ್.
ಹಾ ಎಷ್ಟ್ ಜನಮ್ಮ ಊರವರೆ ಎಲ್ಲಾ ಮಾಡ್ತಾರೆ. ಬುಧ್ವ ಬುಧವಾರ ಬೆಳಗ್ನೆೇ ಮಾಡ್ತಾರ. ಸರ್ ಅದ್ನ
ಹ ಸರ್ ಬುಧವಾರ ಬೆಳಿಗ್ಗೆ ಎಲ್ಲ ಸರ್ ಬುಧವಾರ ಒಂದ ಹನ್ನೆರಡು ಗಂಟನಾಗ ನೀರ್ ಗ ಹಯಕೊಂಡ್ರ ರೆಡಿ ಆಗ್ಬೇಕು ಸರ್ ನಾಮು
ಹ ಹನ್ನೆರಡು ಗಂಟೆನಾಗ ಅವರು ಬಂದಕ್ ಹೋಗ್ತಾರ ಸರ್ ನಿಮ್ಮ ಊರು
ಇಲ್ಲ ಸರ್ ಅವ್ರ ಏನಕ್ ಕೂಗಲ್ಲ ಸರ್ ಇಲ್ಲ ಸರ್ ಅವ್ರ ಏನಕ್ಕ ಕೂಗಲ್ಲ ಸರ್ ಮಾಮೂಲಿ ಟೈಮ್ ಒಂದುವರೆ ಎರಡ್ ಗಂಟಾ ಆದಾಗ ಸೌದ ಇವದ ಕಟ್ಟು ಮಡಿಕೊಂಡ ಇರ್ತಾರಲ್ಲ ಸರ್ ಮಾಡ ಹೋಯ್ಯಕ ಅಂತ
ಹ ಸರ್
ಅ ಎತ್ಕ್ಕೆಯ ರಸ ಎತ್ ಎತ್ಗೆ ಹಯ್ತಿರ್ತಾರಸ ಅಲ್ಲಿ ಜನರ್ ಮರಮ ಅಂತ ಹೇಳಿದಿ ಸರ್ ಅವ್ರಿಗೆ ಜನರ್ ಮರಮ ಅಂತ ಕೇಳಿದ್ದೆ ಊರ್ಗ ಹೋಯ್ತಾರೆ ಸರ್ ಅವ ಒಬ್ರು ಮಮ್ಮ ಅಂತ ಒಂದ ಅಷ್ಟ ಜನ ಇರ್ತಾರಸ ಒಂದ್ ಹದ್ನೈದು ಜನ ಇಪ್ಪತ್ತು ಜನ ಅಂತ
ಹಾ
ಅವ ನಮ್ಗಂತ ಮೊದ್ಲೇ ಹೋಗಿ ಮಡ ಓದಿರ್ತಾರ ಸರ್ ಅವ್ರು
ಹ ಬೇಗನೆ ಸರ್ ನಿಮಗಿಂತ
ಹಾ ಸರ್ ನಮ್ಗಿಂತ ಹೊಗ ಓದಿರೋರು ಮುಮ್ಮಡಡಿ ಅವರು ಅಂತಾರೆ ಸರ್
ಹಾ
ಅವರು ಊದ ಎಲ್ಲಾ ಆಗಿರುತ್ತ ಸರ್ ಆಗ ನಮ್ಯತಿ ಮಿಸ
ಹಾ ಸಾರ್
ತಿಮಷಾವ ವಲ ಆ ತರ ಅಲ್ಲೇ ಮಾಡಿರ್ತಾರಸ ಕಲ್ ಮಾಡಿ ಮೂರ್ ಕಲ್ ಮೊಡಗಿ ಮಾಡಿರ್ತಾರ ಸ ನ್ ಮಾಡ್ತೀವಿ ಅಂದ್ರಷ್ಟ ಮಡನ್ನ ತೊಳದು ಊಟಮ
ಮ ಮಡ ಎಲ್ಲ ಫಸ್ಟ್ ನೀರ್ ಹಾಕೊಂಡ್ ನೀರು ಅಲ್ಲೇ ಏನು ಇದ್ ಬರುತ್ತ ಸರ್ ಅಲ್ಲಿ ತೊಳ್ಕೊಳ್ತೀರ
ಹಾ ಸರ್ ನಲ್ಲಿ ಇದೆ ಸರ್ ತೋಳಕತಿವಿ ಸರ್ ಅಲ್ಲಿ ಪೊಳಕಂದಮ್ಮ ಮಾಡುಕ್ತಿವಿ ಸರ್
ಹಾ ಸರ್
ಅ ಸೋಧ ತಂದಿತ್ತಾರಲ್ಲ ಸ ಸೋದ ಯೋದ ಹಾಕಿ ಬೇಯಿಸ್ತೀವಿ ಸರ್ ಫುಲ್ಲು ಹೊಗೆಸರಲ್ಲಿ ಇದ್ದಾಗ ಒಬ್ಬೊಬ್ರು ಪೂಜೆ ಮಾಡ್ಸ್ರ ಇರ್ತಾರಲ್ಲಸ ಹಲೋ.
ಹಲೋ ಅಲೋ.
ಪೂಜೆ ಮಾಡ್ಸೊರ್ ಇರ್ತಾರಲ್ಲ ಸರ್.
ಹಾಂ ಹೇಳಿ.
ಅವ್ರು ಹೋಗಿ ನೋಡ್ಕಳಪ್ಪ ಒಸಿ ಪೂಜೆ ಮಾಡ್ಸ್ಕೊ ಬತ್ತೀನಿ ಅಂತ ಅಂತಾರೆ ಸರ್ ನಮ್ನ. ನಾವೂ ಬೇಯ್ಸ್ ತೀರೆ ತಿಮ್ಮರಸ ಮರುವೋಯ್ ಪೂಜಾಗಿಜಾ ಮಾಡ್ಸ್ ತ ಬತ್ತಾರ ಸ ಒಳಕ್ ಹೋಗಿದ್ ದೇವಸ್ಥಾನದ್ ಒಳಕ್ ಹೋಗಿದ್ ಪೂಜೆ ಮಾಡ್ಸ್ ಕ್ಯೊ ಬಂದೋ
ನೀವೆಲ್ಲಾ ಮಡೆ ಎಲ್ಲ ಬೇಯಿಸಾದ್ಮೇಲ ಸರ್?
ಮಡೆ ಎಲ್ಲ ಬೇಯ್ಸಾದ್ಮೇಲೆ ಏನ್ ಮಾಡ್ಬೇಕು ಹೇಳು ಸಾರ್. ಏ ಒಂದ್ ಕಳಗ ಹಾರ ಆದ್ಮೇಲ ಕಟ್ಬಿಡ್ತಾರ ಸಾದ ಬಟ್ಟ ಹಾಕಿ ಬಿಳಿ ಬಟ್ ಟೆ ಹಾಕಿ ಕಟ್ಬಿಡ್ತಾರೆ ಸರ್ ಕಟ್ಬುಟ್ ಟೆ ಮುಣುಗ್ಬೇಕು ಸರ್
ಹೊಡುದ್ಬುಟ್ ಆಮೇಲೆ ದೇ ಆಮೇಲೆ ದೇವಸ್ಥಾನಕ್ ಹೋಯ್ತೀರ ನೀವು?
ನಾವ್ ಏಕನ ಹೋಗ್ಬೋದ ಸರ್ ಅಂದ್ರೆ ಮನೆಯಿಂದ ಇಬ್ಬಿಬ್ರು ಬಂದಿರ ಹೋಗಬೋದು ಸರ್ ಒಬ್ರು ಹೋ ಮಣ ಒಬ್ರು ದೇವ್ರ ಅವ್ರು ಇಲ್ಗ್ ಹೋಗಿರ್ತಾರೆ ಸರ್ ಮನೆಗ್ ಹೂಗುದ್ ಆದ್ಮೇಲ್ ಹೋಗ್ಬೇಕು. ಸ ಹೋಲ್ ಪೂಜೆ ಮಾಡ್ಸ್ಬೇಕು ಸ ಹಣ್ಣು ಕಾಯ್ ತಕೊಂಡು.
ಹಾಂ ಸರ್ ಆಮೇಲೆ ಪೂಜೆ ಆಮೇಲೂ ಮಾಡಸ್ಬೋದು ಮ ಅ ಉಯ್ಯಕೂ ಮುಂಚೆನೇ ಮಾಡಸ್ಬೋದು.
ಹಾಂ ಸರ್ ಅದು ಅವ್ರಿಷ್ಟ ಸರ್. ನಮ್ಮ ಊರ್ ಆದ್ಮೇಲೆ ಮಾಡ್ಸ್ ತೀನಿ ಸರ್. ಮಡಯೆತ್ತಿ ನಮ್ಮ ಗುಂಪು ಯಾರ್ಯಾರ್ ಬಂದಿದ್ವು ಮಸ್ತಾಗಿ. ಏಡ್ ನಿಮ್ ಏಡ್ನೆ ಮಾಡಿಯವ್ರ್ ಬ್ರೋ ಅ ನಾವೆಲ್ಲಾ ಒಂದ್ ಗುಂಪ್ ಮಾಡಿಕತಿವ್ ಸರ್ ಮೂಮ್ ಮಾಡವ್ರ ಒಂದ್ ಗುಂಪ್ ಮಾಡಿಕತ್ ತರ ಸರ್
ಹಾಂ ಸರ್.
ಅದ ಅಂದಲ್ಲ ಅವರು ಜೆನ್ನೂರವ್ರು ಕುಣಕೊ ಬತ್ತಾರಸ ಕಾಲಗ್ ಗೆಜ್ಜೆ ಹಾಕೊಂಡು.
ಆ ಅಲ್ಲಿ ಅವ ಸಂಪ್ರದಾಯದಿಂದ
ಹಾಂ ಸರ, ಸರ್ ನಮ್ಮ ಮಣ ಹಯ್ಯೋದೇರಿ ಆರು ಗಂಟ ಆಗಿರುತ್ತೆ ಸರ್, ಕತ್ಲಾಗಿರುತ್ತೆ ಸರ್.
ಕತ್ಲ ಪೂರ್ತಿ ಕತ್ಲಾಗೋಗಿರುತ್ತೆ ನೀವು ಎಲ್ಲ ಅವ್ರ್ ಬರೋ ಗಂಟ ಆ.
ಅವರು ಬಂದು ದೇವಸ್ಥಾನ್ ದೊಳಕ್ಕೂ ನಿಧಾನಕ್ ಬತ್ತಾರೆ ಸರ್. ಕುಣ ಕಕುಣ್ ಕಕುಣ್ ಕಾಲು. ಒಂದ್ಆಮೇಲ ಅವರು ಪೆನ್ ಸೇವ್ ಮಾಡ್ತಾರೆ ಸರ್ ಜನರು ಅವ್ರು ಪ್ರೋ
ಹಾ
ಅದೆ ಬೆಳಿಗ್ಗೆನು ಮಾಡ್ತಾರೆ ಸರ್ ಹೊಳೆಯಿಂದ ಹೊರ ಹೊರೋನ್ ಇತ್ತೊಬ್ರ್ ಅವ್ರೇ ಸರ್ ಮೂರ್ ಜನ ಅವ್ರೇ ಸರ್.
ಹೊಳೆ ಏನ್ ಸರ್ ಅಲ್ಲಿ ಪಕ್ತಲ್ಲಿ
ಸರ್ ಅಲ್ಲೇ ಕಲ್ಯಾಣಿ ಅಂತ ಐತೆ ಸರ್ ಮುಂದೆ
ಹಾ ಕ ಕಲ್ಯಾಣಿ ಆ
ಅಲ್ಲೊಗಿ ಆ ಮೂರು ಮೂರು ಜನ ಗೊರೆಯವರು ಅಂತ್ ಇರ್ತಾರೆ ಸಾರ್.
ಹಾ ಹೇಳಿ ಹೇಳಿ
ಅವ್ರನ್ನ ಹೋಗಿ ಪೂಜೆ ಮಾಡ್ತಾರೆ ಸರ್.
ಪೂಜೆ ಮಾಡ್ತಾರೆ.
ಹಾ ಸರ್ ಪೂಜೆ ಮಾಡು ಕಾಕೊಂಡು ಎಲ್ರು ಅವ್ರು ಮೂರ್ ಜನನು ಕಡ್ಕೊಂಬತ್ತಾರೆ ಸರ್ ಹೂ ನಾರ ಹಾಕಂದಮ್ಮ ಮೂರ್ ಜನರು ಬತಿರ್ತಾರಲ ಸಾ
ಹು
ಹಗಸ ಪೇಂಜನ್ ಸೇವಾ ಮಾಡ್ತಾರಸ ಆಗ್ಲು ಅರ್ಸ್ಕೊಂಡಿರ ಅವ್ರು.
ಹ ಅ ದೇವ್ರ ಬರ್ತ ಇರುತ್ತೆ ಇವಾಗ ಅಂದಬಿಟ್ಟು ಪುನಃ
ಅಂದ್ರಸ ಆಮೆಲ ಮಕ್ಳು ಅಳ್ತಿರ್ತಾವಲ್ಲ ಸರ್ ರಾತ್ ತ್ರಿ ಒನ್ನೊಂದ್ ಟೈಮ್ ಮನ್ಗಿರ್ ಬಿಡ್ತಿರ್ತವಸ ಅಂತವ್ರು ಬೆಳಿಗ್ ಮಾಡ್ತಾರೆ ಸಾ
ಹಾ
ಬೇಳಗಿ ಮಾಡ್ತಾರಸ ಅದಾದ್ಮೇಲೆ ಮಧ್ಯಾಹ್ನ ನಮ್ ಹೊಳತಿ ಮ್ಯಲೆಸ ಮಾಡವಕ ಮಾಡಯಕ ಕೂತಿರ್ತಿಮಿಸ. ಅಲ್ಲಿ ದೇವ್ರ್ ಕರ್ಕೊ ಬತ್ತಾರೆಸ ಅವ್ರು.
ಎಲ್ಲಿ
ಅಲ್ಲಿ ಜನರ ಅವರು ದೆವ್ರ್ ಕರ್ಕೊ ಬತ್ತಾರೆ ಸಾರ್ ಅವ್ರು.
ಹ ಹಾನ್ ಸರ್
ತನ್ಕ ನಮ್ ತಮಟಾ ಡೋಲು ಎಲ್ಲಾನೂ ತಕೊಂದು ಹೊರೆ ಅವ್ರುನ್ನು ಕರ್ಕ ಬತ್ತಾರೆಸ ಅವರು ದೇವಸ್ಥಾನ ತಮಕ್ ಬರ್ತಾರ ಸ ಜೈನವರು ಮಾರಿ ದೇವಸ್ಥಾನ ಅಂತ ಹೇಳಿದ್ನಲ ಸಾರ್.
ಹ ಜನಮ್ ಮರಿ ದೇವಸ್ಥಾನ
ಅಲ್ಲಿಗ್ ಬಂದಮ್ಮ ಕೈ ಮುಕ್ಕಂದಮ್ಮ ಹಂಗೆ ಒಯ್ತಾರಸ ವಾಪಸ್ಸ ಅದೇ ನಮ್ಮ ಒಂದ ರೌಂಡ್ ಸುತ್ಕ ಬತ್ತಿನಿ ಅಂದ್ಮೇಲೆ ಸ ಮಾಡ ಹಯ್ಕೊಂಡು
ಹಾ ಹೌದ್ ಹೌದು ದೇವಸ್ಥಾನ ಸುತ್ತ ಮತ್ತೆ ಅಲ್ಲೂ ಸತ್ಕೊಂಡು
ಹ ಸರ ಹಂಗೆ ಅವ್ರು ಹೋಗಿದ್ ಅದ್ ಯಾವ್ದೊ ದೇವ್ಸಾನಕ್ ಕೊಯ್ದ್ ಬತ್ತರ ಸ ಅಲ್ಲೋಯಿದ್ ಬದ್ ಉತ್ತರ್ಲಸ ಅವ್ರ್ ಬಂದಗ ದೇವ್ರ್ ಬಂದ್ಬಿ ಹೋಗಾಗ ಏನೋ ದೇವರ ಬಂದಿರ್ಲಿಲ್ಲ ಸರ್ ಕುಣಕೊಯ್ತಾರ ಬರಾಗ ಜೋರ್ ಬಂದ್ಬಿಡತ್ತ ಸರ್ ಹಂಗೆ ಹೊಯ್ತರ್ ತರ ಇಲ್ಲೆ ಜನ್ಯೂರ್ಮಾರಮ್ಮ ದೇವ್ಸ್ಥಾನ್ ಪಕ್ತದಲ್ ಇನ್ನೊಂದ್ ದೇವ್ಸ್ಥಾನ ಅದ ಸರ್
ಹ ಯಾವ್ ದೇವ್ಸ್ಥಾನ ಸರ್ ಅದು?
ಸರ್ ಅದ ಯಾವ್ದೋ ಹೆಸರು ಗೊತ್ತಿಲ್ಲ ಸರ್ ಮರೆತೋಗ್ಬಿಟ್ಟೈತೆ
ಹಾ ಹೇಳಿ ಹೇಳಿ ಸರ್ ಪರ್ವಾಗಿಲ್ಲ ಹೇಳಿ
ಅಲ್ಲಿ ಅಲ್ಲಿಗಂಟ ಕುನ್ಕೋ ಕುನ್ಕೋ ಹೊಯ್ತಾರೆ ಸರ್ ಅವ್ರು
ಹಾ ಸರ್ ಆ ದೇವ್ಸ್ಥಾನ್ ಗಂಟ ಆ ದೇವಸ್ಥಾನ್ ಗಂಟ ಕುಣ್ಕೊ ಹೊಯ್ತಾರೆ
ಸರ್ ಅವ್ರು ಇನ್ಚಾರ್ ನಮ್ ಒಬಕ್ ಫಸ್ಟು ಮುಮ್ ಮಾಡರೆ ಆಮೇಲೆ ಮಡ ಎತ್ತಂಗಿಲ್ಲ ಸರ್ ಪಸ್ಟ್ ಫಸ್ಟ್ ಗೆ.
ಹಾ ಏನು ಸರ್ ಅದು?
ಎತ್ಬೇಕು ಸರ್ ಫಸ್ಟ್ ಫಸ್ಟ್ ಗ ಮಡ ಉಗದ್ರಲ್ಲ ಸರ್.
ಹ.
ಅವ್ರ್ ಮಾತ್ರ ಎತ್ಬೇಕು ಸರ್ ನಾವ್ ಎತ್ತಂಗಿಲ್ಲ ಫಸ್ಟ್ ಫಸ್ಟ್ ಫಸ್ಟ್ ಗೆ.
ಹಾ ಸರ್ ಅವ್ರ್ ಎತ್ ಬಿಟ್ಟು
ಎತ್ಕೊಂಡು ಮುಂಚೆ ಅವ್ರ್ ಹೋಯ್ತಿ ರ್ಬೇಕು ಸರ್ ಬರ್ತಾರಲ್ಲ ಸರ್ ಕುನ್ ಕುನಕೊಂಡು ಸರ್ ಓ ಹೋಯ್ತಿರ್ತಿ ಅಲ್ಲ ಸರ್ ನಾವ್ ಹೋಗ ಗಂಟ ಏಲಗಂಟ ಸರ್ ಹೊಡಿತಾರ ಸರ್ ಮಸ್ತಾಗಿ ಇಲ್ಲಿ ಒಂದ್ ಹಬ್ಬ ಒಂತರ ಐತೆ ಸರ್ ಅಲ್ಲಿ ಅವ್ರ್ ಬರಗೆ ಇದ್ಗಾಯಿ ಇಡ್ತಾರ ಸರ್ ಸುಮ್ನ
ಹಾ
ಒಡ್ದು ಒದ್ದು ಮಸ್ತ್ ಆಗ್ ಒಡ್ದ ಬಿಟ್ಟಿರ್ತಾರ ಸರ್ ದೇವ್ಸ್ಥಾನ್ ಮುಂದ್ ಹೊಡಿತಾರ ಸರ್ ರಾತ್ರಿನಾಗ ಅಲ್ ಅಲ್ಲಿ ಹೊಡಿತಾರೆ ಸರ್. ಸರ್ ಇಲ್ಲಿ ಒಂದ್ ದೇವಸ್ಥಾನ ಎಟ್ ದೇವಸ್ಥಾನ ಅದ ಸರ್ ಒಂದ ದೇವಸ್ಥಾನಕ್ಕೂ ಅವ್ರರು ತರಸ ಒಳಕ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿ ರೋಡ ಸಾ ಅದು ನೋಡ್ಲಿ ನಮ್ಮ ಮಡ ಮಡಿಕೊಂಡ ಕೂತ್ಕೋತೀನಿ ಸರ್ ಅವ್ರ ದೇವ್ರು ಪೂಜೆ ಈರ ಮಾಡಿ ಪುಟ್ಟೆಯತಗೊಬಾತ ತರಸಾ
ಪುಟ್ಟಾನ ಸರ್
ಹ ಸರ್ ಮಾಡನ್ ಗೋರ್ಕೊಳಕ್ಕ
ಹಾ ಹಾ ಹೌದು ಸರ್ ಅದು ನೈವೇದ್ಯ ಆಕಳಕ್ಕೆೆ ಒಂದ್ ಪುಟ್ಟ ತಗೋಬೋದಾರ ಸರ್ ಹಾ ಸರ್ ಹೇಳಿ
ನೀರ್್ಜ್ಜಕ ಹಜ್ಕೊಂಡ್ ಬಿಸಿ ಎಲ್ಸ ನೀರ್ಜ್ಗ ಹಚ್್ಕೊಂಡ್ ಎತ್ಕೋತಾರಸ ಎಲ್ಲಾರ ತಮ್ಮೂ ಒಂದೊಂದ್ ಸ್ವಲ್ಪ ಎತ್ಕತ್ತಾರಸ
ಹಾ ಸರ್
ಅದನ್ನ ಬಟಾ ಕಳದ ಇರ್ತಿ ಮ್ಯಲ ಸ ಅದ ಹಂಗಗೆ ಇರ್ಬಕ್ ಸ ಮುಚ್ಚ ಚಂಗಿಲ್ಲಸ
ಹಾ ಸರ್
ಅದಾದ್ಮೇಲೆ ತೀರ್ತ ಇಡ್ತಾರಸ ಹ ಬಂದು ತೀರ್ಥ ತೀರ್ಥರಸ ಅದೇ ಅರ್ಧ ಗಂಟ ಆಯತ ಸರ ಒಂದುತೆರತ ತೇಟ್ಗೆ ಮಡನ ಕಟ್ಗ ಓಡ್ಬಿಡ್ತಾರ ಸರ್ ಹಂಗೆ
ಹಾ ಸರ್
ನಾ ನಿಧಾನಕ್ಕೆ ನೆಡಕ ಹೋಯ್ತೀವಿ ಮೊಮ್ಮಳ ರ ಒಂಟಿ ಹೋಗಿರ್ತಾರಸ
ಹಾ ಸರ
ಮನ್ಗ ಹೋಗಕ್ ಅರ್ಜೆಂಟ ಸರ್ ಒಂಟ ಇರ್ತಾರ ಸಾರ್
ಹಾ
ಹೋಗಿ ಈಸ ಮನ ಮುಂದೆ ಹರ್ಸ್ಕೊಂಡಿರ ಅವ್ರು ಪಸ್ಟ್ ಬಿಡ್ತೀನಿ ಅಂತ ಅವರು ಮನ ಮುಂದ ಮ ಮಾಡ ಒಂದ್ ಒಂದೇ ಸಲ ಬಾಳಕ ಇಟ್ಟಗೊಳಂಗಿಲ ಸರ ಈಕೇ ಮನ ಉಂದಾ ಬಾಕ್ಲತಮ್ಮ
ಸರಿ ಕೆಳಗಡೆ ಬನ್ನಿ ಸರ್ ನೀವು